ಅಲ್ಲ
ಹಾ ಆರಾಮ ನೀವು
ನಾರಾಮ ನನಕ್ರ
ಯ ಕುೂತಿ ಜಂಗ ನೀ ಮಾಡಣ ತರಿ
ನಾಕತಿೀಮ್ಮ ಊಟ
ಊಟ ನ್ ಮಾಡ್ಬೇಕು ನಿಮ್ದ
ನಮ್ದು ಏನ್ ಮಾಡಕ್ ನೋಡ ಈದ್ ಮಳೆ ಬಾಳ್ ಹತ್ತಿ ಬಿಿಟ್ಟತಿ ಇಲ್ಲಿ ನಿಮ್ ಕಡೆ ಮಳಿ ಐತಿ ಇಲ್ಲ
ಇಲ್ಲು ಮರಿ ಇಲ್ಲಿ ಇಲ್ಲಿ
ಹಾ
ಹಾ ವಟ್ಟ ಮಳೆ ಇಲ್ಲ
ನಮಗ್ ಬಾಳ ಆದತ್ ತೊಂಬ್ರ ಅಗ್ಳಂತ್ರಿ ಈಕ ಹತ್ ಬಿಿಟ್ಟತಿ
ಹೌದನಾ
ಹಾ
ಉಜಞಾನ ಮಳಿ ಗಯನೆಲ್ಲ
ಮತ್ತಮ್ಮಲ್ಲಿ ಬಾಳ ಆತ ತೊೊಂಡ್ರ ಏನ್ ನಿಮ್ ಮೂರ್ ೂಸ ಆತತಿ ಎಕ ಕಂಟಿನ್ಯೂ ಚಲೈತಿ
ಇಲ್ ಒಟ್ಟಾ ಒಂದ್ ದಿನಾನೂ ಆಗಿಲ್ ನೋಡು
ಮತ್ತತ್ ಅತ್ತಾಗ ಬೆಳತು ಹೆಂಗ ಬೆಳ್ತಾರ
ಬೆಳಿ ಹಿಂಗ ಮಳಿ ಆದಾಗ ಕಿನಾಲ್ ನೀರ್ ಇರ್ತೈತಿ
ಹ್ಮ್
ಮತ್ತರಮಾಗ
ಹೌದಾ ಹ್ಮ್ ನಾ ಇದಾಟಿ ಒಂದು ಪ್ರೀಪೇಡ್ ಟೂರ್ನಮೆಂಟ್.
ಹಾ.
ಯಾವ್ ಟೀಮ್ ಬರ್ತಾನ ಹೇಳು. ಹ್ಮ .
ಹ ಅದಾರ ಹುಡುಗರ ಹೇಳತನಲ್ಲ.
ಎಲ್ಲಾರಿಗದಾರನ ಅಲ್ಲಿ.
ಹಾ ಆಡಾತಾರ ನೋಡು ಸೌಂಡ್ ಕೇಳತಿಲ್ಲ.
ಹ್ಮ್ ಸೋಮ ಬತ್ತಿಲ್ಲಂಗ ಒಟ್ಟ ಪತ್ರನ ಕೇಳೋಣ. ಟೀಮ್ ರಿಜಿಸ್ಟರ್ ಮಾಡ್ಸೋ.
ಹಾ ಮಾಡಿಸ್ತಿಂದ.
ಹಾ.
ಎಷ್ಟು ಎಂಟ್ರಿ ಫೀಸ ಮತ್ತ ಎಂಟ್ನೂರ.
ನೀ ನಮಗ್ ಪ್ರೈಸ್ ಕಡಿಮೆ ತಗೋತಿನ್ನಂದ್ರ ಅಷ್ಟೇ ಹೇಳ್ತೀನ್ ನೋಡ್ ನಾ ನಮ್ ಹುಡುಗರ್ಗೆ.
ಕಡಿಮಿ ತಗೊಂಡ್ ನಾ ಕೈಲಿಂದ್ ಹಾಕ್ಲಿ ಅಲ್ಲಿ.
ನೀವ ಕಮಿಟಿಯವ್ರ್ಲಾ ಏನ್ಲಾ ಹೇಳಿ ನೀವ್ ಒಟ್ಟ ನಾವ್ ಕಡಿಮಿ ಕೊಡೋರ್ ಮತ್ತ.
ಭಾಳ ಆಕತ್ ನೂರ ಅರವತ್ ಅಂದ್ರ ಪ್ರೈಸ ಭಾಳ ಇಲ್ಲ ಕಡಿಮಿ ಐತಿ.
ಹಾ.
ಏ ಕಡಿಮೆ ಪ್ರೈಸ್ ಇಟ್ಟ ಈ ತಿಂತು ಅಂದರೆ ಹ್ಯಾಂಗ್ ನೀವು ಪ್ರೈಸ್ ನೀವು ಭಾಳ ಆತ್ ಅದು ಅಷ್ಟ್ ಇಡಬಾರ್ದ್.
ಎಟ್ ಒಂದ್ ನೂರಾ ನಲವತ್ ಇಟ್ರೆ ನಡೆತೈತಾ.
ಅತ್ತ ನೂರು ರೂಪಾಯಿ ಅದು ಲಾಸ್ಟ್ ಈ ಏಳ್ನೂರು ರೂಪಾಯಿ ಇಟ್ಟಿ ಅಂದ್ರ ಎಪ್ಪತ್ತು ರೂಪಾಯಿ ಪ್ರೈಸ್ ನೀ ತಗೋಬೇಕು ಸಾವಿರ ರೂಪಾಯಿ ಇಟ್ಟಿ ಅಂದ್ರೆ ನೂರು ರೂಪಾಯಿ ಪ್ರೈಸ್ ಹಿಂಗ್ ಇರುತೈತ್ ಅದ್.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
ನೀವು ಭಾಳ ತಗೊಳ್ಳತ್ತಿರಿ ಮತ್ತ ಟೀಮ್ ಬರೋದಿಲ್ಲ ಮತ್ ಹಾಗ್ ಮಾಡಿರೆ.
ಹಾ. ಹಕ್ಕಿ ಬತ್ತಾವ. ಗೊತೈತಿ ನಿನಗ ಇಷ್ಟೊತ್ತು ನಾ ಅದ್ನೆ ಮಾತಾಡ್ಕೋತಿ ಚಾ ಇನ್ನ ಏನ್ ಮಾಡೋದ್
ಹಾ.
ಹಲೋ.
ಹಾ ಹೇಳ್.
ನಿಮ್ಗ್ ಚಾ.
ಚಾ ಆಗೇತ್ ನಮ್ದು.
ಹೌದಾ ಮತ್ತೇನ್ ನಡೆಸಿ.
ಏನ್ ನೀ ಕೂತಿದ್ದಿ ನೋಡು ಕಾಲಿ.
ಹಾ.
ಇನ್ ಊಟಕ್ ಹೋಗ್ಬೇಕು.
ಊಟಕ್ ಪಲಾವ್ ಇರ್ತೈತಿ.
ಮತ್ತೆ.
ಬರೆ ಪಲಾವ್ ಅಷ್ಟೇ.
ಏ ಚಿಕನ್ ಅದೆಲ್ಲ.
ಅಲ್ಲ ಅಲ್ಲ ಈಗ ಹೊರಟರ್ ರಾತ್ರಿ ಏನ್ ಪಲಾವ್ ನಾ.
ಆ.
ರಾತ್ರಿನ್ ಪಲಾವ್.
ಏನ್ ತಗೋದ್.
ರಾತ್ರಿಗ್ ಒಂದ್ ಪಲಾವ ಅನ್ಯ.
ಇಲ್ಲ ಈಗ ಗ್ಯಾಸ್ ಸಿಗವಲ್ಗೆ ಅದಕ್ ಪಲಾವ್ ಮಾಡತ್ತಾರ
ಇ ಬಂದಲ್ಲಕ್ಷ
ಇಲ್ಲಿ ಇಲ್ಲಿ ಇಲ್ಲಿ ಹಾಸಲ್ದಾಗ ನಾಗ ಕಡಿಮೆ ಬೀಳಾಕತ್ತಾವ ಅವ
ಹಾ
ಅದರ್ ಸಂಬಂಧ ಇದು ಮಾಡತಾರ ಸ್ವಲ್ಪ ಇವತ್ತು ಮಧ್ಯಾಹ್ನ ಬರೀ ಅಣನ್ನ ಸಾಂಬಾರ್ ಇತ್ತ ಈಗೂ ಬರ ಇದ ನೋಡು
ಹ್ಮ್ ಚಲ್ಲಾಗತಲ್ಲ
ಮಡಾಕ್ ಬರಲ್ಲ
ನಷ್ಟತು ಸಹಿತ ನ ನತ ತ
ಸೆಪ್ಟೆಂಬರ್ ಮುಗಿತತಿ ಕಾಲಜ ಸೆಕೆಂಡ ಸಮ್ಮ ಫಸ್ಟ್ ಇಯರ್ ಮುಗದಕ್ಕೆ
ಹ್ಮ
ಹಾಳದುಖೋ ಬಕ್ಲಲ್ಲ ಮತ್ತ ಹದಿನೈ ದಿವ ಪೀಟ್ ಮಾರ್ತ ತರ್ಡ್ ಸೈ್ ಬರ ಬಕ
ಹ್ಮ ರ್ಡ್ ಸಕ್ಫೋರ್ ಸ ಮಕ್ಲ ಹ್ಮ್ ಏನವಣಮ್ಮ ಯಮನ ಅನುಬಧ
ಗತೀವಿ ಏನು ಜಾಕ ಮಾಡ್ಬೇಕ
ಹ್ಮ್ ಫೋನ ಒಂದು ತೋನಿ ಹತದ ನೀನ್ನೆ
ಯಾವ ಪನು
ರೆಡ್ಮಿ ನೈನ್ ಪ್ರೋ ಪಜಿ
ಹಾ
ಹ
ಹಾ ಹಾ ಎಷ್ಟ ಕೊಟ್ರಿ
ಆನ್ಲೈನ್ದಾಗ ಇಪ್ಪತ್ ಮೂರ್ ಐತೆ
ಹಾ
ಇಲ್ಲಿ ನಮ್ ಫೋನ್ ನಂದೊಂದ್ ಫೋನ್ ಕೊಟ್ಟ ನಾಕೋ್ರ ಏನ ಈ ಸಾರ್ ಕೊಡೋದು
ಹಾ ಹಾ
ಹಾ ಚಲೋಯತ ಹ ವರ್ಜಲ್ ಡಿಸೇ ಅಲ್ಲ ಮಸ್ತತ್ ಪಜೆತಿ
ಹ್ಮ
ಹ್ಮ
ಜೋರದೆಪ್ಪಾಂಗಾರ
ಇ ಎಲಿ ಜೋರುಮ ರ ಎಲಿ ಚೋರು ಮತ್ತೆ ಮನುಷಿ
ಗಟ್ಟಿದ ಕಾಲಿ
ಆಾ
ಏನಿಲ್ಲ ಕುಂತೀವಿ ಖಾಲಿ
ಹಾ
ಮರ
ಪಳ ಚಮಗೆ
ಭಾರತಕ್ಕೆ
ಹಾಲ್ ಮರ
ಹ್ಮ್
ಆಾಲಂದ್ರೆ ಬ
ಹಾ ಹಾ
ಹಲೋ
ಹಾ ಹೇಳ
ಮತ್ತೇನ ನಿಮ್ ಕಡೆ ಹೊಲ ಏನ್ ಆಕಿರಿ
ಹೊದ್ದಾಗ ತೊಗರಿ ಶಂಗ ಬತ್ತ
ಹ್ಮ್
ಕೊ ಹತ್ತಿ ಗ್ವಾನ್ಜಾಳಾ
ಹತ್ತಿ ಬಿಡಿಸಕ್ ಹೊಕ್ಕಿರನು
ಹಾ ಹೋಗಿದ್ದುಲ್ಲ ಹತ್ತೆ ಬಿಡ್ಸಾಕ ಹೋಗಿದ್ದು ಹೋಗಿದ್ದುವಿ.
ಬಿಡಿಸಿದ್ರಿ
ಏ ಎಟು ಜೆಡ್ ಎಲ್ಲ ಎಟು ಜೆಡ್ ಎಲ್ಲ ಮಾಡ್ತೀವ ನೋ ನಾವ್ ಇಲ್ಲತ್ತು
ಹ್ಮ ಹ್ಮ್ ಚಲೋದಿ ಬಿಡಟ್
ತ್ತ್ ಇಲ್ಲ ನಂಗಲ್ಲ ಹ್ಮ್ ಚಲೋದೀ ನಳ ನೀವ್ ಹೆಂಗದಿರಿ ಮತ್ತ
ಹಾ ಚಲೋಗಯೇ
ಹ್ಮ್ ಚಲೋ ಇದಿರಲ್ಲ ಚಲೋ ಅದಿರಾಳ ಅನಿ
ಚಲೋ ಇರ್ಬೇಕಪ್ಪ ಚಲೋ ಇರ್ಲಿಕಂದ್ರ ವ್ಯಾಲ್ಯೂ ಇಲ್ಲ ಇಗ
ಮತ್ತೆ ಟ್ರಿಪ್ ಅದು ಎಲ್ಲೆಲ್ಲಿ ಹೋಗಿದ್ರಿ
ಮೈಸೂರ್ಕ ಧಾರವಾಡ ಕ
ಹಾ
ಕಿ ರಾಕಡೆನಾ ಉಬ್ಳಿ ಇದುಕ್ಕ
ಹಾ
ಇವ್ವು
ನಾವ್ ಎಲ್ಲೂ ಹೋಗಿಲ್ಲ ಇಲ್ಲೆ ಕಾಲೇಜ್ದಾಗಾಟ್ಟೆ
ಹ್ಮ್ ಹ್ಮ್ ಹ್ಮ ಹಲೋ
ಹಾ ಹೇಳ
ಮತ್ ಏನ್ ನಡ್ಸಿ
ಎ ಕುತಿಗಿ ಮಂದ್ ಏನ್ ಅಯ್ತಿ ನೀಹ ರೋಡ್ ಬರ್.
ಹಲೋ
ಹಾ ಹಲೋ
ಕಾಲೆಜತು
ಏ ಅಸ್ ಚಲೋ ನಡದೈತಿ ಎಕ್ಸಾಮ್ ಇದು ಇವತ್ತು ಎಕ್ಸಾಮ್ ಮುಗದ್ವು
ಯಾದಿತ್ ಎಕ್ಸಾಮ್ ಇವತ್
ಇವತ್ ಪ್ಯಾಥೋಲಜಿ ಇತ್ತು ಪ್ಲಾಂಟ್ ಪ್ಯಾಥೋಲಜಿ
ಹ್ಮ್ ಇಂಟರ್ವ್ಯ್ ಮಾಡ್ಬೇಕನ್ನಾದ ಕ್ವಶ್ನೆಕ್
ಹಾ
ಹಲೋ
ಹಾ ಹೇಳ
ಹ್ಮ ಮತ್ತ ಏನ್ ನಡಸ್ರಿ
ಏನ ಇಲ್ಲ ತೈಲ್ಲ
ಅದೊಂದ್ ಕೇಳ್ ನಿಮ್
ಹಾ ಕೇಳ್ತೀನ್ ಬರ್ತಾರ ಆಡ್ತಾರ ದಿವ್ಸಕ್ಕೆ ಆಟ ಆಡ್ತಾರಪ್ಪಾ ಇಪ್ಪತ್ ನಾಪ್ಪತ್ ತಾಸ ಅದ ಮಾಡ್ತಾರ ಹುಡುಗರ್
ತೋರಿಸ್ ಅವ್ರಿಗ್ ತೋರಿಸ್ ಸಾಚನಾಂಗ ವಾಪಸ್
ಹಾ
ತೋರಿಸಿ ನನಗ್ ವಾಪಸ್ ಅಚನ್ನೆ
ಈಗನಾ ಈಗ ಯಾಕ ವಾಪಸ್ ತದಿಲ್ಲ ಇನ್ನೊಂದಿಟ್ಟ ಮಾತಾಡ
ಇನ್ನೊಂದು ಸ್ವಪ ಈಕಡೆ ತೋರ್ರಿಸು ಆಮೇಲೆ .
ಹಾ ಹಾ ಹಾ ಅಚುಂದ.
ಹ್ಮ್.
ಮತ್ತೆ ನೀ ಆರಾಮದಿಲ್ಲ.
ಹಾ ಆರಾಮ್ ನೋಡಣ ನಿಮ್ಮಂಗೇನಿಲ್ಲ ಒಂದ್ ಸ್ವಲ್ಪ.
ನಾವೇ ನೋಡಪ್ಪ ಆರಾಮಂದುಮ್ಮ ಅದು.
ಹೂ ಹೂ . ಹಲೋ.
ಇದು.
ಹೂ.
ಊರಾಗ ಏನೇನ್ ಇಡದೈತಿ ವರಾಗ ಹೊಳಿ ಬಾಳ್ ಬಂದೈತ್ನ.
ಹ್ಮ್ ಸ್ವಲ್ ಬಂದಚಿ.
ಮೊಸಳದರ್ಮಕ್ಕಲ ಹೊಳೆ ಆಗ. ಅಲ್ಲ ಮೊಸೂರು ಇರ್ಬೇಕಕ್ಲ ಹೊಳಿಯಾಗ ಹಾ. ಹಾ ಹಾ.
ಓಮ್ಮೆ ನೋಡಿ ಇದನ ಮಸಲಿ.
ಹಾ.
ಮುದ್ರ ಬಿದಿತ್ .
ಹಾ.
ಹಲೋ.
ಹಾ ಹೇಳ.
ಹಾ.